ಹಲೋ
ಹಲೋ
ಯಾಕ್ರೀ ಮೇಡಂ ಅವ್ರೆ ಕೇಳಿಸಸ್ತಿಲ್ವ
ಹಲೋ ವಾಯ್ಸ್ ಬ್ರೇಕ್ ಆಗ್ತಿದೆ ಹಾ ಈಗ್ ಕೆೇಳಸತೈತ್ ಹೇಳ್ರಿ
ಹಲೋ
ಹಲೋ ಕೇಳಸ್ತೇತಿ ಹೇಳ್ರಿ
ಹ್ಮ್ ಏನ್ ಮಾಡ್ತಿದರಿ ಮೇಡಮ್ ಅವ್ರೆ
ಏನ್ ಮಾಡೋದು ಓದ್ತಾ ಇದ್ದೀವಿ ನೀವೇನು ಮುಡ್ತಿದ್ರ
ನಾ ಏನಿಲ್ಲ ನೋಡ್ರಿ ಊಟ ಆಯ್ತು ಸುಮ್ನೆ ಕುೂತ್ಕೊಂಡಿದ್ದೆ ನೀವು ಊಟ ಮಾಡಿದ್ರಾ ಏನ ನಾವು ಚಪಾತಿ ಇನ್ನನ್ ಪಿ ಜಿಲಿ ಅದೇ ಕೊಡ್ತಾರಲ್ಲ ಅದನ್ನೇ ತಿಂದು ನೀವೇನ್ ಅಡುಗೆ ಮಾಡ್ಕೊಂಡಿದ್ರಿ
ನಾವ ಅನ್ನ ಸಾಂಬಾರು ಮದ್ದೆ ಬಸ್ಸಾರ
ಹ್ಮ ನೀವೇ ಹೊನಾಗಿ ಪ್ರಿಪೇರ್ ಮಾಡ್ಕಂತರಾ
ಎಸ್ ಹ ಹ್ಮ್
ಹ್ಮ್ ಹ್ಮ್ ಏನು ಪಿ ಜಿಲ್ ಇದ್ದೀರಾ ಏನು ರೂಮ್ ಮಾಡ್ಕೊಂಡಿದ್ದೀರಾ
ರೋಮ್ ಮಾಡ್ಕೊಂಡಿದ್ದೀವಿ
ಹೌದಾ ಏನ್ ನೀವ್ ಒಬ್ರೇ ಇದ್ದೀರಾ ನಿಮ್ ಫ್ರೆಂಡ್ಸ್ ಜೊತೆ ಇದ್ದೀರಾ
ನಾವ ಇಬ್ರಿದೀವಿ ಫ್ರೆಂಡ್ಸ್
ಹೌದಾ ಹ್ಮ್ ಏನ್ ಏನು ಕತಿದ್ದೀರಾ ನೀವು
ನಾವು ಎನ ಸಿ ಇ ಟಿ ಯಾವ್ದಾದ್ರ ಗೌರ್ಮೆಂಟ್ ಜಾಬಿಗೆ
ಹ್ಮ ಯಾವ್ದಾದ್ರು ಆಗ್ಲಿ ಗೌರ್ಮೆಂಟ್ ಜಾಬ್ನ ಪಡ್ಕೋಬೇಕಂತ ಓದ್ತ ಹ್ಮ್ ಎಷ್ಟೋಷ್ಟ ದಿನ ತಯಾರಿ ನಡೆಸ್ತಿದ್ದೀರಾ
ಹಯ ಅದನ್ನ ಹೇಳದ್ ಬರ್ದ್ ಬಿಡ್ರಿ
ಹೌದಾ ಯಾಕ್ರೀ ಅಷ್ಟಕ್ಕೊಂದು ಬೇಜಾರಾಗಿದ್ದೀರಾ
ಏನ್ ಮಾಡದ್ ಮತ್ತೆ ಈ ಗೌರ್ಮೆಂಟ್ ಕರೆಕ್ಟ್ ಕಾಲ್ಫಾರ್ಮ್ ಮಾಡಲ್ಲ ಇಯರ್ ವೈಸ್ ಏನಿಲ್ಲ ಏ ಮಾಡಕ್ಕ ಆಗತ್ತೆ ಹ್ಮ್ ಈ ಸರ್ಕಾರ ಬೇರೆ ಬದಲ ತಿ ಈಗ ಅವ್ರ ಕೀತಾಡ್ತಾ ಇದ್ದಾರೆ
ಅವ್ರೇ ಸೀಟಿಗ ಒದ್ದಾಡ್ತಿದಾರ ಇನ್ನೆಲ್ಲಿ ನಮಗೆ ಅಲ್ಲಾ ಅದು ಒಂದು ಇದೆ ಬಿ ಹಾಗೆ ಏನು ಹ್ಮ್ ಅವ್ರ ಅವ್ರದ್ದೇ ಸಮಸ್ಯೆ ಬಗೆಹರ್ದಿಲ್ಲ ಇನ್ನು ನಮ್ಮ ಸಮಸ್ಯೆಗಳ್ನ್ನ ಬಗೆಹರಿಸ್ತಾರೆ ಅವರು ಹ್ಮ್ ಏನಾದ್ರು ಆಗಿಲಿ ಅಂತ ನಾವು ಓದ್ಬೇಕಷ್ಟೇ
ಅಷ್ಟೆ ಯಾವಾಗ ಹೆಂಗೆ ಏನ ಆಗುತ್ತನ್ನೋದು ಗೊತ್ತಿಲ್ಲ ಎಲ್ಲ ಮಾಡಂತೆ ಮಾಡದು
ನೀವೆಲ್ಲಾದ್ರೂ ಖಾಸಗಿಯಾಗಿ ವರ್ಕ್ ಮಾಡ್ತಿದ್ರ ಏನು ಬರೀ ಓದದಿನನೆ
ಬರೇ ಓದೋದೇ
ಹಾ ಮತ್ತೆ ದುಡ್ಡಿಗೆಲ್ಲಾ ಹೆಂಗ್ ಮಾಡ್ಕೊಂತೀರಾ ಏನ್ ಮನೇಲೆ ಎಲ್ಲಾ ಪೇರೆಂಟ್ಸ್ ಕೊಡ್ತಾರ
ಕೊಡ್ತಾರೆ ಅಲ್ಪ ಸ್ವಲ್ಪ ಹ ಹೆಂಗ ಮೇಂಟೇನ್ ಮಾಡೋದು ಈ ಗೃಹಲಕ್ಷ್ಮಿ ದುಡ್ಡು ಬೇರೆ ಬರುತ್ತಲ್ಲಾ ಅದ್ರಾಗ ಒಂದ್ ಸ್ವಲ್ಪ ಹಂಗೆ ಹಿಂಗೆ ಮಾಡದು
ಹ್ಮ್ ಅಂದ್ರೆ ಮನೇಲಿ ಸ್ವಲ್ಪ ಸಪೋರ್ಟ್ ಮಾಡ್ತರೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ತೀರಾ
ಹೌದೌದು
ಹ್ಮ್ ಮತ್ತೆ ಎಲ್ಲಾದ್ರೂ ಹೊರಗಡೆ ಈತರ ಪಾರ್ಟ್ ಟೈಮ್ ಜಾಬು ಆತ್ರ ಏನಾದ್ರು ನೋಡ್ಕೋಬೇಕಿತ್ತು
ಎಲ್ಲಾ ಕಡಿಮೆ ಸ್ಯಾಲರಿ ಎಲ್ಲಾ
ಹ್ಮ್ ಅಂದ್ರೆ ಹ್ಮ್ ಹ್ಮ್ ಫುಲ್ ಟೈಮ್ ಆದ್ರೇನ ಒಂದು ಪ್ಯಾಕೇಜ್ ಇರುತ್ತೆ ಆತರ ಕೊಡ್ತಾರೆ ಪಾರ್ಟ್ ಟೈಮ್ ಅಂದ್ರೆ ಕಮ್ಮಿನೇ ಇರುತ್ತೆ ನಮಗೂ ಇದಾಗಲ್ಲ ಇಟ್ಲಗೆೆ ಕೆಲ್ಸ ಮಾಡ್ಬೇಕು ಅನ್ನೋದು ತಲೆಗಿರುತ್ತೆ ಸಂಬಳ ಫುಲ್ ಬರಲ್ಲ ಹ್ಮ್ ಅದ್ರದ್ದೇ ತಲೆ ಕೆಡಿಸ್ಕೊಂಡು ಟೈಮ್ ಆಗಲ್ಲ ಮತ್ತೆ ಅದು ಅಲ್ಲ ಇದು ಅಲ್ಲ ಅಂಗೆ ಕಟ್ಟ ಆಗ್ಬಿಡತ್ತೆ ಹ್ಮ್ ಮತ್ತೆ ಏನ್ ಸಮಾಚಾರ ಮಳೆಗಿಳೆ ಬಂತೆ ಮಳೆ ಬಂತ
ಮಳೆ ಏನಿಲ್ಲ ನಿಮ್ ಕಡೆ
ನಮ್ ಕಡೆ ಹಂಗೆ ಸ್ವಲ್ಪ ಬಂತು
ಹಾ
ಹ್ಮ್ ಇವತ್ತು ಮೋಡ ಆಗಿತ್ತು ಯಾಕೋ ಬರ್ಲಿಲ್ಲ
ಹ್ಮ್ ಏನ್ ನಿಮ್ ಕಡೆ ಎಲ್ಲ ಹಂಗಾದ್ರೆ ಬಿತ್ತದೆ ಎಲ್ಲಾ ಸ್ಟಾರ್ಟ್ ಮಾಡಿದಾರ ಶುರು ಮಾಡಿದಾರ
ಹ್ಮ ಇಲ್ಲ ಕಣ್ರಿ ಇಲ್ಲಿ ಯಾವ್ ಬಿತ್ತತರ್ ಇಲ್ಲಿ ಏನಿಲ್ಲ ಇರಾಬರ ಜಾವಕಲ್ಲ ಎಲ್ಲ ಮನೆ ಕಟ್ಗೆ ಅಂದರೆೆ ನೀರೆಲ್ಲಾ ಮನೆ ಒಳಗೆ ಬರ್ತವೆ
ಹ್ಮ್
ಹ್ಮ್ ಏನಿದ್ರು ಹಳ್ಳಿ ಕಡೆನೇ ಅಷ್ಟೇ ನಿಮ್ ಕಡೆ ಏನೇನ್ ಬೆಳೆ ಬೆಳಿ
ನಮ್ ಕಡೆ ಎಲ್ಲಾ ತರದ್ದು ಬೆಳಿ ಮತ್ತ ಮಳೆ ಬಂದ್ರೆ ರಾಗಿ ಬೆಳಿತೀವಿ ಜೋಳ ಬೆಳೀತಿವಿ ಹತ್ತಿ ಬೆಳಿತೀವಿ ಶೇಂಗಾ ಬೆಳಿತೀವಿ ಹ್ಮ್ ಈ ಸದ್ಯಕ್ಕೆತ್ತಿ ಇಲ್ಲ ಎಲ್ಲಾ ಮಳೆ ಬರ್ಲಿಲ್ಲಲ್ಲ ಅಂಗಾಗಿ ಇಲ್ಲ ಏನ್ ರಾಗಿ ಬೆಳಿಬೇಕಷ್ಟೆ
ಹ್ಮ್ ನಿಮ್ಮ್ ಸೈಡ್ ಅಡಿಕೆ ಜಾಸ್ತಿ ಅಂತ ಕೇಳ್ಪಟ್ಟಿ
ಹ್ಮ್ ಅದಕ್ಕೆ ಎಲ್ಲ ಚೆನ್ನಾಗೈತೆ ಮಳೆ ಇಲ್ಲಲ್ಲ ಬೋರ್ವೆಲ್ಗಳಿಗೆಲ್ಲಾ ನೀರ್ ಕಮ್ಮಿ ಆಗ್ತ ಇದಿದ್ದಾವೆ
ಹ್ಮ್
ಹಂಗಾಗಿ ಕಷ್ಟ ಆಗ್ತೈತಿ
ಹ್ಮ್ ಅದ್ರು ಅದಕ್ಕೆ ಬೆಲೆ ಜಾಸ್ತಿ ಅಲ್ಲ ಹ್ಮ್ ನಿಮ್ದು ತೋಟ ಟೈಟ್ ಐತ
ಹ್ಮ್ ಅಯ್ತೆ
ಹ್ಮ್ ಸಿಕ್ಕಾಪಟ್ಟೆ ದುಡ್ಡು
ಏನ ಪರವಾಗಿಲ್ಲ ಹಂಗ ಸಿಗತ್ತೆ
ನಾವ್ ಎಷ್ಟು ಎಫೋರ್ಟ್ ಆಗ್ತಿವ ಅಷ್ಟು ಇನ್ಕಮು ಹ್ಮ್ ನೀವು ಅಂಗ ಹೊಲದಗೆಲ್ಲ ಕೆಲ್ಸ ಮಾಡ್ತೀರಾ
ಹ್ಮ್ ಹೊಲ್ದಗ ಕೆಲ್ಸ ಮಾಡ್ಬೇಕು ಎಲ್ಲದೂ ಮಾಡ್ಬೇಕು
ಹ್ಮ್ ಹಾ ಎಲ್ಲಾನೂ ಮಲ್ಟಿ ಟ್ಯಾಲೆಂಟ್ ಇದೀರ ಬಿಡ್ರಿ ನೀವ್ ಹಂಗಾದ್ರ ಎಲ್ಲಾನು ಮಾಡ್ತೀರಾ
ಹ್ಮ್ ಏನ್ ಮಾಡೋದು ಕೆಲವೊಂದ್ ಸತಿ ಇನ್ನ ಎಂತ ಎಂತವೊ ಬತ್ತವೆ ಬರೀ ಅದು ಇದು ಅಂತ ಹಿಂಗೆ ಮಾಡ್ಕೊಂಡ್ ಹೋಗೋದೇ ಆಗೈತಿ ಸಾಕಾಗಿ ಹೋಗಿದೆ ಜೀವನ
ಯಾಕ್ರಿ ಇಷ್ಟಕ್ಕೊಂದ್ ಬೇಜರಾಗ್ ಮಾತಾಡ್ತ್ರ ಅಂತದ್ ಏನ್ಯತ್ರಿ
ಯೊ ಏನಂತ ಹೇಳದು ಈ ಅಕ್ಕನ್ ಮಕ್ಳು ಅಂತ ಹುಟ್ಟಿ ಪ್ರಾಣ ತಿಂತಾರ್
ಹ್ಮ್ ಇದ್ದಾವೆ ಅವೆಲ್ಲ ಅವಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಸುಮ್ನೆ ಹೂವ ಅದ್ರ ಕಡೆ ತಲೆ ಕೆಡಸ್ಬಾರ್ದು ಅವ್ರ್ದೆಲ್ಲಾ ಸರಿ ಆಗುತ್ತೆ ಅವ್ರಿರೋದೇ ನಮಿಗ್ ಕಾಟ ಕೊಡಕಂತ
ಹ್ಮ್
ಹ್ಮ್ ಅತಿಯಾಗಿ ಹಚ್ಕಬಾರ್ದು ಯಾರನ್ನಾದರುನು ಹ್ಮ್ ಮತ್ತೆ ಅಡ್ಗೆ ಎಲ್ಲ ಮಾಡಕ್ ಬರುತ್ತಾ
ಏನು ಅಲ್ಪ ಸ್ವಲ್ಪ ಹಿಂಗ್ ಮಾಡದು
ಯಾಕೆ ಅಡ್ಗೆ ಮಾಡಕ್ ಬರಲ್ವೇ
ಬರುತ್ತೆ ನನ್ ಫ್ರೆಂಡ್ ಇದ್ದಾಳೆ ಎಲ್ಲ ಮಾಡ್ತಾಳೆ
ಹೌದಾ ಓ ನಿಮ್ ಫ್ರೆಂಡ್ ಎಲ್ಲಾ ಮಾಡಿ ಮಾಡಿ ನಿಮನ್ ಸೊಂಬೇರಿ ಮಾಡ್ಬಿಟ್ಟಿದ್ದಾರೆ
ಹ್ಮ್ ನಾನಂತೂ ಫುಲ್ ಸೋಂಬೇರಿಯೇಬಿಟ್ಟೀನಿ ನೇನ್ ಮಾಡಕ್ಬು ನನಗೆಲ್ಲ ಅವಳೆಯ ಲೋಟ ನೀರ್ ಕೊಡೋದ್ರಿಂದ ಇಡಿದು ತಟ್ಟೆ ತೊಳ್
ಹ್ಮ ಹ್ಮ್ ನೋಡ್ರಿ ಎಂತ ಗೆಳತನ್ ಪಡೆದಿದ್ದೀರಾ ಪುಣ್ಯ ಮಾಡಿದಿರ್ ಕನ್ರಿ ನೀವು
ಹ್ಮ್ ತುಂಬ ಪುಣ್ಯ ಮಾಡಿನಿ
ಹ್ಮ್ ಮತ್ತೆ ನಿಮಿಗೆ ಫುಡ್ ಅಲ್ಲಿ ಯಾವ್ದ್ ಇಷ್ಟ ತುಂಬಾ ಅಂದ್ರೆ ತುಂಬಾ
ಹ್ಮ ಮುಂಚೆ ಎಲ್ಲಾ ಚಪಾತಿ ಎಣಗಾಯಿ ಇಂತ ಎಲ್ಲಾ ಇಷ್ಟ ಆಗೋದು ಈ ಶನಿವಾರ ಶನಿವಾರ ವಾರ ವಾರ ವರ ತಿಂದು ತಿಂದು ಹೆಣಗೈ ಚಪಾತಿನೇ ಇಷ್ಟ ಆಗ್ದಂಗ ಆಗ್ಬಿಟ್ಟಿತಿ
ಹೌದಾ ನನ್ ಫ್ರೆಂಡ್ ಒಬ್ಳು ಹಂಗೆ ಹೇಳ್ತಾ ಇದ್ಲು ಅವ್ರ ಕಡೆ ಏನೋ ಆ ಮುತ್ ಅಜ್ಜನ್ ಕಾಲ್ದಿಂದಾನು ನಡ್ಕೊ ಬಂದಿದಂತೆ ಶನಿವಾರ ಬಂತು ಅಂದ್ರೆ ಬರೀ ಚಪಾತಿನೇ ಅಂತೆ ಅದು ಅವ್ಳಿಗೆ ಅದೇ ಫೇವ್ರೇಟ್ ಟಂತೆ ಅವರಿಗೆ ಅಯ್ಯೋ ನಮೀಗಂತೂ ನೋಡಿದ್ರಿ ವಾಮಿಟ್ ಬರುತ್ತೆ ಹ್ಮ್ ನಿಮ್ಗೂ ಹಂಗೆ ಆಗೇತ ಬೇರೆ ಬೇರೆ ರೆಸಿಪಿನೆಲ್ಲ ಟ್ರೈ ಮಾಡ್ಬೇಕು ನೀವು
ತಿನ್ನಲ್ಲಲ್ಲ ಅವ್ರು ಅವ್ರಿಗೆ ಅಲ್ಲೇ ಇಲ್ಲ ಆದ್ರೂ ಚಪಾತಿ ಇಷ್ಟ ಪಡ್ತಾರೆ
ಅಯ್ಯೋ ದೇವ್ರೆ ಕತೆೆ ಕತೆೆ ಕಂಡ್ರಿ ಹೆಂಗಾದ್ರೆ ಅದನ್ ಬಿಟ್ರೆ ಇನ್ಯಾವ್ದ್ ಇಷ್ಟ ನಿಮಿಗೆ ಹಾ
ನನಗೆ ಅದು ಬಿಟ್ರಿ ಅಂತ್ ಅಂತಂದ್ರೆ ಮಟನ್ ಸಾರ್ ಇಷ್ಟ ಏನ್ ಮಾಡ್ತಿ ತಿನ್ನಕ್ ಆಗಲ್ಲ
ಓ ನಾನ್ವೆಜ್ ಪ್ರಿಯರ ನೀವು
ಹ್ಮ್
ಮಾಡಕೆಲ್ಲ ಬರುತ್ ಅಂಗಾದ್ರೆ ನಾನ್ವೆಜ್
ಒ ಹೆಂಗಾದ್ರು ಮಾಡ್ಕೆನ್ಇದ್ರ್ ತಿಂತೀವಿ ಇದ್ರೆ ಮಟನ್ ಇದ್ರೆ ಹೆಂಗ್ ಬೇಕಾದ್ರು ಮಾಡ್ಕ
ಮಟನ್ ಇರ್ಬೇಕು ಹ್ಮ ಹ್ಮ್ ಅಂದ್ರೆ ನಿಮಿಗೆ ಟೇಸ್ಟ್ ಎಲ್ಲ ಏನ್ ಇಂಪಾರ್ಟೆಂಟ್ ಅಲ್ಲ ಒಟ್ಟು ಸಾಂಬಾರು ಒಟ್ಟು ಮಟನ್ನು
ಅಷ್ಟೇ
ಹೆಂಗಿದ್ರು ತಿಂತ್
ಹಾ ತಿಂದ್ ಲ ಏನು
ಎ ನಾವ್ ಅಂಗಲ್ಲಪಾ ಒಂದೆ ಟೇಸ್ಟ್ ಇರ್ಬೇಕು ತಿನ್ಬೇಕಂದ್ರೆ ಒಂದ್ ಟೇಸ್ಟ್ ಇರ್ಬೇಕು ನಾಲ್ಗೆ ತಿನ್
ಅಯ್ಯ ಅದು ಮಟನ್ ಅಂತ ಅನ್ನಸ್ಕಂಡಐತೆ ಅಂದ್ರ ಉಪ್ ಹುಳಿ ಖಾರ ಕಮ್ಮಿ ಆದ್ರೂನು ಟೇಸ್ಟಿ ಆಗುತ್ತೆ
ಹ ಹಗೆಲ್ಲ ಹಾಗಲ್ಲ ಒಂದ್ ನಮಿಗ್ ಹಂಗೆ ಇಲ್ಲ ಇಲ್ಲ ಫುಲ್ ನಮ್ಗೆ ಏನಂದ್ರೆ ತಿಂದ್ ಕ್ಷಣ ಆಹಾ ಅನ್ನೋ ತರ ಇರ್ಬೇಕು ಹಂಗಾದ್ರೆ ನಮಿಗೆ ಸೇರುತ್ತೆ ಇಲ್ಲಾಂದ್ರೆ ಬೇರೋದೇ ಇಲ್ಲ ನಮಗೆ
ನಾವ ಅಂತದೆಲ್ಲ ಏನ್ ರೂಢಿಸ್ಕೊಂಡಿಲ್ಲ ಅದೆಲ್ಲಾ ನೋಡ್ತಿರ್ತೀವಲ್ಲ ಬಾಯಿ ಕ ಇಟ್ಕೊಂಡಡ್ಕ ಹಾ
ನೀವ್ ಬಿಡ್ರಿ ಏನಕ್ಕಾದ್ರೂನು ಅಡ್ಜಸ್ಟ್ ಆಗ್ತೀರಾ
ಹ್ಮ್ ಗ್ಯಾಸ್ಟ್ರಿಕ್ ಒಂದ್ ಬಿಟ್ರೆ ಇನ್ನು ಇದ್ದಿದೆಲ್ಲ ತಿಂತೀನಿ
ಹ್ಮ ಈ ಗ್ಯಾಸ್ಟ್ರಿಕ್ ಆಗ್ಬಿಟ್ಟೇತಿ ನಿಮ್ಗೆ
ಹ್ಮ್ ಗ್ಯಾಸ್ಟ್ರಿಕ್ ಐಟಮ್ ದು ಏನು ತಿನ್ನಂಗಿಲ್ಲ ಒಂದ್ ಬೋಂಡ ತಿಂದ್ರೂ ಸಾಕು ನಿನ್ನೆ ನಿನ್ನೆ ಬೋಂಡ ತಿಂದು ತಿಂದಿದ್ದಲ್ಲ ವಾಮಿಟ್ ಮಾಡಿ ಸುಸ್ತಾಗಿ ಅಯೇ ಅಪ್ಪಾ ಬೇಡಪ್ಪ ಅನ್ನಂಗ ಆಯ್ತ್
ಹಂಗ್ಯಾಕ ಮಾಡ್ ಯಾಕೇನ ನೀವು ನಿಮಗ್ ಗೊತ್ತಲ್ಲ ಇಂತ ತಿಂದ್ರೆ ನನಗ್ ಆಗಲ್ಲ ಅಂತ ಅದ್ರಿಂದ ದೂರ ಇರ್ಬೇಕು
ಏನ್ ಮಾಡ್ತೀಯ ಬಾಯ್ ಕೇಳ್ಬೇಕಲ್ಲ ತಿನ್ನು ತಿನ್ನು ಅನ್ನತ್ತೇ
ಹ್ಮ್ ಆದ್ರ ನಿಮಗ್ ಈಗ ಹತ್ರ ಆಸ್ಪಿಟ್ಟಿದ್ದೆ ಯಾರ ನೀವೇ ತಾನೆ ನಾವೇ ಸ್ವಲ್ಪ ಹೊತ್ತು ನ ಎಲ್ಲ ಹ್ಮ್
ಮತ್ತೆ ರಾಗಿ ಹೀಗೆ ಬಿಟ್ಟಿದ್ರೆ
ಹಾ
ರಾಗಿ ಎಲ್ಲಾ ಬಿತ್ತಿದ್ರೆ
ಇಲ್ಲ ಇಲ್ಲ ಸಿಗಿಸ್ಲು ದೊಡಸ್ ಅಂತ ಮಳೆ ಬರುತ್ತಲ್ಲ ಅವಾಗ ರಾಗಿ ಬಿತ್ತದ ಇವಾಗೆಲ್ಲ
ಹೌದೇ ಹೇಳಿದ್ರಲ್ಲ ನಮ್ಮ್ ಕಡೆ ರಾಗಿ ಜೋಳ ಜಾಸ್ತಿ
ಹ್ಮ್ ಬೆಳೀತಿವಿ ಈಗ ಅದ ಟೈಮ್ ಬರ್ಬೇಕಲ್ಲ
ಹ್ಮ್ ಟೈಮ್ ಬಂದಾಗ ಬಿ ಹತದಾ ನಮಗ್ ಅಸ್ತಕೊಂದ್ ಗೊತ್ತಿಲ್ಲ ಕಂಡ್ರಿ ಹೊಲಾ ಹೊಲ ಮನೆಗ್ ಕೆಲ್ಸ ಎಲ್ಲ ಮಾಡ್ರ ನಾವವು ಹಾ ಹಾ ಹಂಗಾಗಿ ಗ ಗ ಮತ್ತೆ ಏನ್ ಸಮಾಚಾರ
ಎಲ್ಲ ಹೇಳ್ಬೇಕು ಬೆಂಗ್ಳೂರ್ೊಳಗ ಇರರು ನಾವ್ ಹಳ್ಳಿ ಕಡೆ ಇರಾರ ಏನ್ ಹೇಳಬೇಕು
ಹ್ಮ್ ಮನ್ಗ್ ಫೋನ್ ಮಾಡಿದ್ರಾ
ಮಾಡಿದ್ವಿ ಮಾತಾಡ್ತಾರೆ ಚೆನ್ನಾಗಿದೀವಿ ಅಂತೇಳ ಚೆನ್ನ್ ಓದ್ ಕೇಳ್ರಿ ಅಂತಾರೆ ಎಲ್ಲರೂ ಕೇಳ್ತಾರೆ ಸಮಸ್ಯೆಗಳನ್ನ
ಹ್ಮ್ ಅಯೇ ಹ ಈಗ ಪಾಪನ್ ತಗೋದು ಅವ್ರೆ ಚೂಟದ
ಹ್ಮ ಮುಜಾಗಿರೋದು
ಹ್ಮ್ ಸರಿ ಕಣ್ರೀ ಮತ್ತೆ ಕಾಲ್ ಮಾಡ್ತನಿ ತಗೋಳಿ ಫ್ರೀ ಆದಾಗ ಹ ಬಾಯ್ ಬೈ